ಹ
ಹಲೋ
ಹೇಳ ರಮೇಶ್ ಏನ್ ಮಾಡ್ತಿಯಾ
ಏನ ಇಲ್ಲ ಅಣ್ಣಾ ಏನ್ ಮಾಡಾಕುತ್ರಿ ನೀವು
ನೋಡ ಸುಮ ಮಾಡಟ ತಿರಗಾಡದು
ಹಾ ಹಾ ಹಾ ಹ
ಹ್ಮ್ ಹ್ಮ್ ಹ್ಮ್ ಹೋಗ್ ಬಂದೆ ಕಟಿಂಗ್ ಶಾಪ್ ಹೋಗಿ ಬಂದಿ
ಹಾ ಹೋಗಿ ಬಂದ್ ನೋಡೋಣ
ಸಿಕ್ಕು
ಹಾ ಸಿಕ್ಕು ಇದು ಅಲ್ಲೇ ಇದ್ದು ನಮ್ ಫ್ರೆಂಡ್ ಅಲ್ಲಾ ಕೊಟ್ಟಾ
ಮ ತಗೊಂಡ್ ಬಂದೇನು
ಹಾ ತಗೋಂಡ ಬಂದೆ ಹೋಗಿದ್ದ ದೌಡ ಇದು ಇ ಕಡೆಯಾ ಅಣ್ಣಾ ನೀವು ಈಗ ಹೋಲ್ಲಾ ಈಗ ಹೊಲ್ಲಾ ನೀವ್ ಸ್ವಂತ ಮಾಡ್ತೀರಿ ಏನ್ ಎಲ್ಲಾ ಏನ್ ಲೀಜಿ ಗೀಜಿ ಹಾಕಂದ್ ಮಾಡ್ತಾರೀ
ಇಲ್ಲ ನಾವ್ ಸ್ವಂತ ಮಾಡ್ತೇ ನಮ್ಮ ನಮ್ ಒಂದ್ ಎಳ ಎಂಟ ಎಕ್ರ ಆಗ್ತದ ಒಂದು ಎಂಟ ಎಂಟು ಎಕರೆ ಅದ ನಾವೇ ಸ್ವಂತ ಮಾಡ್ತೇವಿ ನಾವ್ ಅಪ್ಪ ನಾವು
ಹ್ಮ್ ಈ ಅಣಾ ಏನ್ ಮಾಡುದ್ರರಿ ಎಂಟು ಎಕರೆ ವಷ್ಟಕ್ಕಷ್ಟು ಏನ್ ಏನ್ ಬೆಳತ್ರಿ
ಒಂದ್ ನಾಲ್ಕ ಎಕರೆ ಹತ್ತಿ ಆಕ್ತೀವಿ. ಒಂದ್ ನಾ ಹ್ಮ್ ಒಂದ್ ನಾಲ್ಕ ಏಕ್ರೆ ಇದು ನಮ್ ಕಡೆ ತೊಗರಿ ಬಾ ಹಾಕ್ತಿವ್ ನಾವು ಗುಲ್ಬರ್ಗ. ಅಂದ್ರೆ ಸಮ ಒಂದ್ ನಾಲ್ಕು ಎಕರೆ ತೊಗ್ರೆ ಹಾಕ್ತಿವ್.
ಹಾ ಮತ್ ಇನ್ನ ನಾಕ್ ಎಕ್ರೆ ಹತ್ತಿ ಹಾಕ್ತಿರೆನ್.
ಹತ್ತೆ ಆಗ್ತವಣ ನಾಕೆಕ್ರೆ.
ಹ್ಮ್ ಹ್ಮ್ ಹಾ ಚಲೋ ಇಳುವರಿ ಸಿಗುತ್ ಅಂದ್ಯ.
ಹಾ ಸ್ವಲ್ಪ ಇದು ಹತ್ತು ಇಳುವರಿ ಸಿಗ್ತದ.
ಹ್ಮ್
ಆದ್ರ ಸ್ವಲ್ಪ ತೊಗರಿನ ಸ್ವಲ್ಪ ಇಳುವರಿ ಸಿಗಲ್ಲ ತೊಗರಿ ನೀರಾವರ್ ಬಿಡ್ಬೇಕಾತದೆ.
ಹ್ಮ್ ಹ್ಮ್ ಹ್ಮ್ ಆಯ್ತಾಯ್ತು ಅದೇ ಕೇಳ್ತ್
ಅದೇ ಕೇಳದ್ನಣ
ನಾವು ನಮ್ಮೂನು ಕುರಿಯವಣ ಏನಿಲ್ಲ ನಮ್ಮೂನು ಒಂದಿಷ್ಟ್ ಕುರಿಯವ ಹಲೋ ಅಣ್ಣ
ಹಲೋ
ಹಲೋ ಇವಾಗೇನ್ ಹಾಷ್ಟಲಾಗ ಊಟ ಮಾಡಬೇಕೇನ್ ನೀವು.
ಏಯ್ ಇಲ್ಲಣ್ಣ ಇನ್ನ ಲೇಟಾದಣ್ಣ ಎಂಟು ಗಂಟೆಗ್ ಊಟ.
ಹ್ ಹ್ಮ್
ಹ್ಮ್ ನಮ್ಮೂರ್ ನಾಗ್ ಅವ್ರ್ದು ಕುರಿಗಿರಿ ಅವ ಅದ್ರಾಗೆ ಈಗ ನ ನಾವುನ ಫಾರ್ಮ್ ಮಾಡಿವಿ.
ಹ್ಮ್ ಯಾವ್ದ್ ಟಗರ್ ಫಾರ್ಮು.
ಹಲೋ ಹ್ಮ್ ಕುರಿಫಾರ ಮಾಡೋಣ ಆದ್ರಗ್ ಮರಿ ಸಪ್ರೇಟ್ ಮಾಡ್ತೀವಿ ಮರಿ ಮಾಡಿಗೆ ಸೌಕ. ಹಿಂಗ ಒಂದ್ ಎರಡ್ ಎಕರೆ ಮೇವ್ ಹಾಕಿವಿ.
ಹಾ ಹಾ
ಆಯ್ತತ್ ಅದಕ್ ಸಪ್ರೇಟ್ ಆಯ್ತ್ ಮೇವು ಕಟ್ ಮಾಡ್ ಹಾಕದು ಫೀಡ್ ಹಾಕದು ಹಾಕಿ ಹಿಂಗ ಒಳ್ಳೆ ಆದಾಯ ಅದಣ ಆದ್ರಾಗ್ ಮಾಡಿದ್ರೆ.
ಹ್ಮ್ ಹ್ಮ್ ಏನ್ ರೇಟ್ ಮಾಡ್ತಾವ ಎಷ್ಟು ಎಷ್ಟ ಮಂತ್ ಎಷ್ಟ್ ಮತ್ ಮೆಸ್ಬೇಕ್.
ಅದು ಒಂದ ಐದಾರ್ ಆ ತಿಂಗಳ ಮೇಲೆ ಒಳ್ಳೇದದ ಬಾರಿ ಇಳುವರಿ ಸಿಗುತ್ತ ನಮ್ಗ ಹೆಂಗ್ ಮೆಸ್ತೀವ್ ಹಂಗ ಇರುತ್ತಣ.
ಫೀಡ್ ಏನೇನ್ ಹಾಕ್ತಿರ್ ಮರಿಗೆ.
ಹ್ಮ್ ಇದು ಅಣ ಹಾ ಆಣ.
ಫೀಡ್ ಏನೇನ್ ಹಾಕ್ತಿರ್ ಮರಿಗೆ.
ಹಲೋ
ಫೀಡ
ಹ್ಮ
ಡ್ ಮೇವು ಮತ್ತ ಅದು ಮೆಕ್ಕೆಜೋಳ ರವ ಸಜ್ಜಿ ಗೋಧಿ
ಮೇಕದ ಮ ಮೆಕೆದ್ರಾನ ಮಾರ್ಕೆಟ ಅಲ್ಲಿ ದೋತ್ರ
ಹಾ ಮಾರ್ಕೆಟ್ ಇಂದ ತರ್ತಿವ ತಂದ್ ಆಕ್ತಿವಿ
ನೀವೇ ಹಾಕ್ಬೇಕಲ್ಲ ಅಲ್ಲಲ್ಲ ಒಂದವ ಸ್ವಲ್ಪ ಆದಾಯ ಬರ್ತ್ದ ನಿಮ್ ನಿಮಲ್ಲಿ ನಿಮ್ಮಲ್ಲಿ ಒಳ್ಳೇ ಹಾಕ್ಬಿಟ್ಟು ಅಮ ಆದಾಯ ಬರ್ತದ ಸ್ವಲ್ಪ ನಿಮಗೆ
ನಮ್ ನಮ್ ಹೊಲ್ದಾಗ ಮೇವಗ ಹಾಕಿರ್ತಿವಿ
ಹ್ಮ್
ಹಂಗಾಗಿ ಅಾವ್ದ್ ಮಾಡಿರ್ತಿವಿ ಇದು ನೀ ಕಾಂಪಿಟೇಟಿವ್ ಓದಕೂತ್ನ ಅಂತಲ್ಲ ಹಾ ಅಂದ್ರೆ ಅ ಏನೇನ್ ಓದ್ಬೇಕು ಕಾಂಪಿಟೇಟಿವ್ ಓದ್ಬೇಕಾದ್ರೆ
ಇದೆಲ್ಲಾ ಸಬ್ಜೆಕ್ಟ್ ಮುಗಿಸಬೇಕು ಮೊದಲು ಜಿಯೋಗ್ರಫಿ ಹಿಸ್ಟ್ರಿ ಇಂಗ್ಲೀಷ್ ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ ಹಾ ಧಾರ್ವಾಡ ಹೋಗಿದ್ದೆ ಒಂದ ಸಿಕ್ಸ್ ಮಂತ್ಸ್ ಹೋಗಿದ್ದೆ ರ್ವಾಡ
ಹ ಹಾ ಚೊಲೋ ಅದಲ್ಲಿಯ
ಹ ನಮ್ ಫ್ರೆ್ ಅಲ್ತಪ್ಪ ಅಂತ ಅದ ನಾವು ನಾವು ಒಂದ್ ಸಿಕ್ಸ್ ಮಂತ್ ಅಲ್ಲಿ ಗುರುದೇವ್ ಕೋಚಿಂಗ್ ಸೆಂಟರ್ ಅಂತದ ಒಳನಾಟಿ ಚಲೋ ಟೀಚ್ ಮಾಡ್ತಾರ ಸ್ವಲ್ಪ ಕಾಂಪಟೇಟಿವ್ ಫಲ್ಡ್ ಯಡ್ತಾ ಆಗಬೇಕು ಅಷ್ಟು ಸಬ್ಜೆಕ್ಟ್
ಹೋಗ್ ಬರ್ತನೆ ನ ಹೋಗ್ ಬಾ ನೀ ಒಂದ್ ಸ್ವಲ್ಪ ಸ್ವಲ್ಪ ಕಂಪಿಟೇಟಿವ್ಕ್ಸಾಮ್ಓದಲತ್ತ ಅವಾಗ
ಹಂಗಣ ಇದ ಖರ್ಚ ಅಷ್ಟು ಬರ್ತಣ ಅಲ್ಲಿ ಹೋಯ್ ಬರ್ಂತ
ಖರ್ಚು ಒಂದ್ ಸಿಕ್ಸ್ ಮಂತ್ ಹಡಿದ್ರ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಬರ್ತಿರ್ಬೋದು ನವು
ನಮ್ದು ಹ್ಮ್ ಒಮ್ದ ಸಿಕ್ಸ್ ಮಂತ್ ಇದ್ದೆ ನಾನು ಒಂದು ಐವತ್ತು ಸಾವಿರ ಬಂದು
ಹಾ ಹಾ ಹಾ ಹಾ
ಹೋಗ್ಬೇಕ ಹೋಗ್ಬೇಕಲ್
ಹೀಗೆ ಇಲ್ಲೇ ಏ ಇಲ್ಲ ಅಣ್ಣ ಈಗೇನ್ ಹೋಗಲ್ಲ ಇನ್ನು ಇದು ಕೋರ್ಸ್ ಮುಗಸಣ್ ನಂದು್ ವೆಟೆನರಿ ಡಿಪ್ಲೊಮಾ ಕೋರ್ಸ್ ಅದಲ್ಲ ಅದ್ ಮುಗಸಣಕ್ ನೋಡ್ಬೇಕೆ ನಾವವು ಹೋದ್ರ
ಇನ್ನು ಒಂದ ವರ್ಷ ಅದ ಎರಡ್ ವರ್ಷ ಅದದು ರ್ಸು
ಹಣ ಇನ್ನ ಒಂದ್ ವರ್ಷ ಇತಾನ ಮುಂದಿನ ಮುಂದಿನ ವರ್ಷ ಮೇದಾಗ ಮುಗಿತತಾನ ನಮ್ದು ಈ ಕೋರ್ಸ್ ಕಂಪ್ಲೀಟ್ ಆಗುತ್ತಾ
ಆಲತ್ತು ಅವಾಗ ಇವಲ್ಲ ಸಬ್ಜೆಕ್ಟ್ ಬುಕ್ ತ ಒಂದ ಸ್ವಲ್ಪ ಒಂದು ನಟಿಫಿಕೇಶನ್ ಆಗೆ ಆಮೇಲೆ ಅವಲತ್
ಹಾ ಹೌದಾಣ
ಮತ್ತೆಂದ ಮಳೆ ಪಳಿ ಆಗ್ಯದಲ್ಲ
ಹಣ್ಣ ಮಳೆ ಏನ ಇಲ್ಲಣ್ಣ ಆ ಕಡೆ ನಿಮ್ಮ ನಿಮ್ ಕಡೆಗೆಲ್ಲಾ ಮಳೆ ಗಿಡ ಆಗದಣ್ಣ ಊರ್ಕಡಿಗೆ
ನಿನ್ನೆ ಆಗಾದ ಇವತ್ತಾಗಿಲ್ಲ ನಿನ್ನೆ ಒಂದ್ ಸ್ವಲ್ಪ ಆಗುತ್ತತ್ತು ಇವತ್ತು ಇವತ್ತು ಹ ಸಲ್ ಬರವೋ ದವತ್ತು ಸ ವಾತವರ್ರಣ ಆಗ್ಯತ ಬರ್ವದರತ್ತ ಒಂದ್ ಸ್ವಲ್ಪ
ಹಾ ಹಾ ಇದು ನಿ ಇವಾಗ ಓದ ಕುೂತ್ತಲ್ ನೀನು ಹಾಸ್ಟ್ಲ್ ಇದ್ದು ಹೊತ್ತೇನ ಲೈಬ್ರರಿ ಮಾಡೋ ಹತ್ರಣ
ಇವಾಗ ಲೈಬ್ರರಿ ಏನ್ ಮಾಡಿನಿ ಮತ್ತೆ ಈಗ ಹಾಸ್ಲೆ ನೈಟ್ ಊಟ ಮಾಡೋಕ್ ಬರುತ್ತತ್ ನಾಸ್ಲ್ಕ್ ಮತ್ತ ಬೆಳಗೆ ಎಲ್ಲ ಜೋರ್ಗೆ ಹ್ಮ್ ಜೋರ್ಗಿ ಗವರ್ಮೆಂಟ್ ಹಾಸ್ಪಿಟಲ್ಲ ಬ
ಹಾ ಹಾ
ಆ ಕಡೆ ಮತ್ತ ಪ್ರೈವೇಟ್ ಲೈಬ್ರರಿ ಮಂತ್ಲಿ ೈವ್ ಹಂಡ್ರೆಡ್ ೈವ್ ಹಂಡ್ರೆಡ್ ಕಟ್ಬೇಕಕ್ ಲೈಬ್ರರಿ
ಹೂ ಐದ್ ಐದ್ನೂರು ರೂಪಾಯಿ ಕಟ್ಬೇಕನಾ
ಹ್ಮ್ ಅಷ್ಟಲ್ಲಿ ಇವಾಗ ನೈಟ ಇಿವ್ಗ ಇವಾಗ ಬಂದಿನಿಮ ನೆಕ್ಸ್ಟ್ ಊಟ ಮಾಡ ಆಯ್ತ್ತ್ತತ್ ಬೆಳಗ್ ಟಿಫನ್ಫನ್ ಕಟ್ ನ ಪತ್ನಟ್ಟ ಬತು
ಹಾ
ಹಗೆ ಒಂದ ಎಷ್ಟ ದಿನ ಒಂದೆಷ್ಟ್ ದಿನ ಹೆಂಂಗಗೆ ಮಾಡೋದು ಮತ್ತ ಊರಲ್ಲಿ ಏನ್ ಕೆಲ್ಸ ಇದ್ರರು ಮತ್ತ ಊರಲ್ಕ ಊರ್ ಕಡೆ ಹೋಗ ಬರದ ಸ್ವಲ್ಪ ಅವ್ರ ಮನೆಯಲ್ಲಿಂದ ಸ್ವಲ್ಪ ಎಲ್ಪ್ ಆಗ್ಬೇಕಲ್ಲ್ಲ ಸ್ವಲ್ಪ
ಹ ಹೌದ ಹೌದು ಇದು ಮಾಡ್ಬೇಕಣ್ಣ ಮತ್ ಮಾಡಿದ್ರೆ ಮತ್ ನಮ್ಗನ್ ಅದತ್ತ
ಹ್ಮ
ಹ್ಮ ಉರಿರಿಗೆ ಜೋರಿಗಂದ ಎಷ್ಟು ಕಿೋಮೀಟರ್ತ್ತತಣಮ್ಮ ಊರಿಗೆಗಲ್ಲಿ
ಜೋರಿಗಂದ ಒಂದು ತಟಿ ಆತ ಒಂದ ಮೂವತ್ತು ಕಿಲೋಮೀಟರ್ ಆಗ್ತು
ದೂರ ಆತ್ತಲ್ಲಣ ದಿನಾ ಮತ್ತ ಹಓಯ್ಬರ ಅ ೌನೇ ಮಾಡ್ತರಿ ಏ ಬಸ್ಸಿಗೆ ಹೋಗ್ಬರ್ತ
ದಸಗಮತು
ಹಾ ಹಾ ಅಂದ್ರೆ ಹಾಸ್ಟ್ಲ್ ಅಲ್ಲಿ ಇಲ್ಲೇ ಜೋರ್ಗೆ ಆಗಿರ್ತರನಂದ್ರ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ ಏನ್ ಕೋರ್ಸ್ ಮಾಡಿದಣ ನೀ
ನಮ್ದ ಬಿ ಎ ಆದ್ರೆ ಡಿಗ್ರಿ ಪಿ ಯು ಸಿ ಆರ್ಸ್ ಮಾಡ್ವಿ
ಹಾ ಹಾ ಹಾ ಹ್ಮ್
ಡಿಗ್ರಿ ಎಕ್ಸಾಮ್ ಡಿಗ್ರಿ ಕಂಪ್ಲೀಟ್ ಆಗ್ತದ ನೆಕ್ಸ್ಟ್ ಇವಾಗ ಎಕ್ಸಾಮ್ ಬರ್ದ
ಹಾ ಹ ಡಿಗ್ರಿಗದ್್ಯಾಕ ಏನ್ ಮಾಡ್ುಣ
ಏನಿಲ್ಲ ಇದೆ ಕ ಕಾಂಪ್ಯೂಟರ್ ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕು ಒಂದ್ ವರ್ಷ ಎರಡು ವರ್ಷ
ಹಾ ಹಾ ಹಾ
ಯಾವ್ದನ ಮಾಡ್ಕೋಬೇಕು ಇಲ್ಲ ಸುಂಬ್ ಟೇಸ್ನ್ಲ್ಲವಲ್ಲ ಮನಪ ಮಾಡ್ು
ಹಂಗಣ ಅಲ್ಲ ಕೋಚಿಂಗ್ ತಗೊಂಡ್ ಎಲ್ಲ ತಗ್ ಮತ್ತ ಹ ಆಕ್ಬಿಡ್ತೋ ಅಣ ಮತ್ತ ಓದ್ರ ಆತವಲ್ಲ ಇವಣ
ಇ ಓದ್ಬೇಕುಪ್ಪ ಇವಾಗ ನೆಟಿಫಿಕೇಶನ್ ಏನೆಲ್ಲ ಸ್ವ ಯಾವ ಕಡೆ ಎಲ್ಲ ಇದಾರ ಜಾಬನು
ಹ್ಮ್ ಹ್ಮ್
ಜವು
ನಮ್ಮ್ ಅದ್ರಾಗ ಪೊಲಿಟಿಕ್ಸ್ ಅಂತ ಆ ಕಡೆ ಕಡೆಲಾಗ್ಯ ಸೆಂ್ರಲ್ ಕಡೆಲರ ಸ್ಟೇಟ್ ಕಡೆಲರ
ಹ ಹೌದೋಣ ಅವೋನ್ ಈ ರಾಜಕೀಯದಾಗ ಅವೋನ್ ಇವ್ರ ಅವ್ರು ಬರೀ ಕಿತ್ತಾಡ್ದ ನಡ್ದ ಇದನ್ ನೀವು ಕಾಲ್ ಫಾರ್ ಎಲ್ಲ ಏನ್ ಇಲ್ಲ ಆಗಾಗಿದೆ
ಹೌದೌದ
ಹ್ಮ
ನೀವೇನ್ ನೀವೇನ್ ಪ್ರೊಟ್ ಮಾಡಬೋದು ನ್ ವೆಟರಿ
ಏ ನಾವು ಪ್ರೈವೇಟ್ ಮಾಡಿದ್ರೆ ನಡೀತಾನ ಮತ್ ಗೌರ್ಮೆಂಟ್ ಆತ ನಮ್ಗ ಕಾಂಟ್ಯಾಕ್ಟ್ ಬೇಸ್ ಮೆಂಟ್ ಮ್ಯಾಗ ನಾವು ದ್ತಿವಿ ಹಿಂಗ ಈಗ ಇಲ್ಲಾಂದ್ರೆ ನಮ್ ಕಾಲೇಜ್ ಕಡ್ಲಿಂದ ಸೀಟ್ಗಳು ಇರ್ತಾವ ಒಂದೊಂದ್ ಅಂದ್ರೆ ಜಿಲ್ಲೆಕ್ ಇಷ್ಟಿಷ್ಟ ಸೀಟ್ ಅಂತಿರುತ್ತಾ?
ಹಂ ಹಂ.
ಹಂ ಮೀಟಿಂಗ ತೊಗೊತಾರ್. ಆಹ್ ಇಂಟರ್ವ್ಯ್ ಇರುತ್ತೆ ಇಂಟರ್ವ್ಯೂದಾಗ ಮೂರ್ ರೌಂಡ್ ಪಾಸ್ ಆಬೇಕ ಮೂರ್ ರೌಂಡ್ ಪಾಸ್ ಆದ್ರ ಆಯ್ತ್ ನಾವ್ ಡೈರೆಕ್ಟ್ ಆಯ್ತು ನಮ್ಗ್ ಜಾಬ್ ಆದಂಗೆ.
ಹ್ಮ್ ಹ್ಮ್ ಏನ್ ಕಾಂಪಿಟೇಟಿವ್ ಬರ್ಬೋದೇನ್ ನೀವು?
ಹಾ ಕಾಂಪಿಟೇಟನ್ ಬರಿಬೋದು ಇದನ್ನ ಹಿಂಗ ನಮ್ಗ ಇವಾಗ ಈಗ ಯಾವ್ ಪೋಸ್ಟ್ ಗಳು ಇನ್ನ ಕರ್ದಲ್ಲಣಾ ಒಂದ್ ಐದ್ ವರ್ಷ ಆಯ್ತ್ ಈಗ.
ಹ್ಮ್ ಹ್ಮ್ ನೀವ್ ಟೆಂತ್ ಟೆಂತ್ ನನಗ್ ಎಸ್ ಎಲ್ ಸಿ ಮ್ಯಾಲ ಬರ್ಬೋದಲ್ಲ ಯಾವ್ದುನೂ?
ಹಾ ನಾ ಇದೆ ಎಸ್ ಎಲ್ ಸಿ ಮ್ಯಾಲೆ ಹಾಕಿನ ನೋಡ ಎಸ್ ಎಲ್ಸಿ ಮ್ಯಾಲ ಆತ್ತ ಪಿಯುಸಿ ಮುಗಿದ್ ಮ್ಯಾಕ್ನ ಹಾಕಿದ್ರ ನಡಿತದ ಅಂದ್ರೆ ಟೆಂತ್ ಮ್ಯಾಲ್ ಹಾಕ್ಬೇಕ ನಾವ್ ಹಾಕದಿದ್ದುರ.
ಅ ಸೆಂಟ್ರಲ್ ಎಕ್ಸಾಮ ಎಸ್ ಎಸ್ ಜಿ ಡಿ ಅಗ್ನಿ ವೀರ್. ಸಿ ಎಸ್ ಎಫ್ ಬಿ ಎಸ್ ಎಫ್ ಅಂತಾವ ಬರ್ಬೋದಲಾ?
ಹಾ ಬರಿಬೋದು ನಾವೇನ್ ಯಾವಾದ್ರು ಬರಿಬೋದ ನಾವ ನಮ್ಗೆನ ನಡಿ
ಹಂಗೆ ಟ್ರೈ ಮಾಡ್ಬೇಕ್ ಸ್ವಲ್ಪ ಆಗಿದ್ರ ಆಗ್ಬಿಡ್ತದ ಅವನ್ನ ಹ್ಮ್ ಹ್ಮ್.
ಹ್ಮ್ ಹ್ಮ ಊಟ್ ಊಟಕ್ ಹೋಗಿಲ್ ಅಣ್ಣಾ ಇನ್ನಾ?
ಹಾ
ಊಟ ಊಟ ಮಾಡಿಲ್ಲ ಇನಾ?
ಮಾಡಬೇಕ್ಪ ಈಗ ಇವಾಗ ಇನ್ನೋನ್ ಸ್ವಲ್ಪ ಬಿಟ್ಟ ಟೇಶಂಗ ಹೋಗಿ ಬಂದಿನಿ ಲೈಬ್ರರಿಲಿಂದ. ಮಾಡ್ಬೇಕ.
ಹಾ ಹಾ ಹಾ ಊಟ ಏನೇನ್ ಕೊಡ್ತಾರೇನ ಅಲ್ಲಿ?
ಊಟ ನೈಟ್ ಚಪಾತಿ ಕಾಳ ಪಲ್ಯ.
ಹಾ ಹಾ ಹಾ.
ನಿಮ್ದ ಏನ್ ಕೊಡ್ತಾರ?
ನಮ್ದಿನ ಇನ್ನ್ ಇಲ್ಲ ಅಣ್ಣ ನಮ್ದಿನ ಏನ ಊಟ ಮಾಡಿಲ್ಲಾ ಮಾಡ್ಬೇಕ ಇವತ್ತ ಅದ್ರಾಗ್ ಬೇರೆ ಬುಧವಾರ ಅಲ್ ತತ್ತಿ ತತ್ತಿ ಸಾರ್ ಊಟಾ ಅದು ಮಾಡಿರ್ತಾರ್ ಮಾಡ್ಬೇಕ ಊಟ ಹೋಗಿ.
ನಂಬಲ್ಲಿ ಬಂದು ಬುಧವಾರ ಬುಧವಾರ ಒಮ್ಮೆ ಚಿಕನ್ ಕೊಡ್ತಾರ. ಇವತ್ತ್ ನಾಸ್ಟಾ ಓ ಇದು ಹಂ ನಾಶ ವಗ್ಗ್ರಣಿ ಹಾಕಿದ್ರ ಬೆಳಗ್ಗೆ ನಾನ್ ಅದೇ ತಗೊಂಡ ಹೋಗಿದ್ದೆ ಎಲ್ಲ ಲೈಬ್ರರಿ ಮಧ್ಯಾಹ್ನ ಊಟ ಮಾಡಿಲ್ಲ ಸಾಯಂಕಾಲ ಮಾಡ್ಬೇಕ್ ಇವಾಗೆ.
ಹಾ ಹಾ ಹ ಆಯ್ತಾಯ್ತ ತೋಗೋಣ ನಾನ್ ಊಟ ಊಟಕ್ ಹೋಗಿ ಬಂದ ಕಾಲ್ ಮಾಡ್ತೇನ್ ತೊಗೊಣ್ಣ.
ಊಟ ಮಾಡ್ತಿ?
ಊಟಕ್ ಹಾ ಊಟಕ್ಕ ಕರ್ಯಾಕತ್ತವ ಹುಡುಗ್ರ. ಹಾ ಸರಿ ಇಡ್ಲಾ ಹಾ.